ಯಾರ್ದೋ ಮರ. ಯಾರ ಫೋನ್ ಹೊಂಟದ ಯಾರದ ಗೊತಿಲ್ಲ.
ಮ್ಯಾಗ್ ತೋರ್ಸವಲ್ದಾ.
ಹ್ಮ್.
ಮ್ಯಾಗ್ ತೋರ್ಸವಲ್ದು.
ಹಾ.
ಹ ಮ್ಯಾಲ್ ತೋರ್ಸಒಲ್ದೆನ ಅಂದೇ ಹಚ್ಚಿದಾರ್ದ್ ಹೆಸರ. ಹೆಚ್ಚಿದರ್ ಹೆಸ್ರು ತೋರ್ಸವಲ್ದೆನಪ ಅಂದೆ.
ನಂಬರಾದ್ ನಂಬರ್.
ಬರದ ಆಚಾಕುಂತಿವ್ .
ಕಂಪನಿದ ಅದು ಕಂಪನಿ ನಂಬರ್ ಯಾರ್ದ.
ನೋಡ್ ಏನಾರ ಜಾಬ್ ಕೊಡಕಚ್ಚಾರೆನ.
ಅದು ಏನಾತ್ಗೊತ್ತ ಮ್ ಮನ್ನಿ ಇದ್ ಕಟ್ನೆ ಬೈಕ್ ಇನ್ಸೂರೆನ್ಸ್ ಕಟ್ನೆ ಒಂದ ಒಂದ್ ತಿಂಗ್ಳಿಂದ.
ಹಾ.
ಅಲ್ಲ. ಯಾವದಪ್ಪ ಅದ್ಯಾವ್ದ ಆಪ್ ನಾಗ್ ಕಟ್ನೆಪ ಕಟ್ನಿ. ಪೋಲಿಸಿ ಬಜಾರ್ದಾಗ. ಅವರು ವದ್ರಗ್ ಮೂರನೇಸಲ ಹಸ್ತಾರಪ್ ಫೋನ್ ಕಂಟಿನ್ಯೂ ನೀವೇನ ನಮ್. ಪೋಲ್ಸಿ ಬಜಾರ್ದಾಗ್ ಇನ್ವೆಸ್ಟ್ಮೆಂಟ್ ಮಾಡಕ್ ನೋಡ್ತಿ ರೇನ್ರಿ ಹಂಗ್ರಿ ಹಿಂಗ್ರಿ ಅನ್ಕಂತ ಯಪ್ಪ.
ಏನ್ ಮಾಡಲ್ರಿ ಅಂತನ್ ನೀನು.
. ಅದೇ ಇತಿನಿ ನೀವ್ ಏನಫಾ ಇದು ಇನ್ಸೂರೆನ್ಸ್ ತಗೋಬೇಕನ್ರಿ ನಾವ್ ಪೊಲೀಸಿ ಬಜಾರ್ ಅಂತ. ಹಂಗ ಇಂಗ್ ಕೆತರ ಇಲ್ರಿ ಸರ ಹಂಗೇನಿಲ್ಲಾ ಅಂತ ಅಂತನಿ ಕಟ್ ಮಾಡತರ ಮತ್ ಹಸ್ತರ್. ಅದೇ ನಂಬರೇ ಸೇಮ್ ಅದೇ ನಂಬರೇ ಅವ್ನೆ ಮತ್.
. ಬೈ ಬೇಕು ಒಂದ್ಸತಿ ಅಲ್ಲ ಬೈಬೇಕಕ್ ಒಂದ್ಸತಿ ಮಾಡಕ್ ಕೆಲ್ಸ ಅದಿಲ್ಲ.
ಬೈಬೇಕ್ ಬೈಬೇಕ್. ತಗದ್ ಮಾಡ್ದೆ ಒಂದ್ಸಲ ಸುಮ್ನೆ ಯಾಕಂತ ಹೇಳಿ ಬಿುಟ್ಟಿ ಗೊಂದ್ಸಲ. .
ಇಲ್ಲ ತಗೋಬೋಕೊಂದ್ ಸತಿ ತ್ತತಿ ಕ್ಲಾಸ್ ಅದ್ಮೇಲ್ ಅಚ್ಚಲ್ಲ ಇನೊಂದ್ಸತಿ.
ಅದು ಒಂದ್ ಎರದ್ಸಲ ಫೋನ್ ಎತ್ತಲ್ಲ ಇಮೇಲಿಂದ. ಪಕ್ಕನಾ . ಬೇಕ್ ಮಜ ಬರಲೇ ಅಪ ಸುಮ್ನೆ ಯಾಕಪ್ಪ.
ಅಲ್ಲ ಒಂದ್ಸತಿ ಆರಡ್ ಸತಿ ಪಡ ಚನ್ ಚನಾಚಿದ್ರೆನಂಗ.
ರೇ ವಾರ ಕಂಟಿನ್ಯಸ್. ತರ ಒಂದ್ ನಕ್ಸಲ ಒಂದ್ ದಿನ ಬಿಟ್ ಒಂದಿನ ಹಸ್ತಾರ.
ಮತ್ ಬನಾವೂನ್ ಹಚ್ಚಿದ್ರೆನಗ, ಏನಾರ ಇದ್ದಾಗ ಹಚ್ಬೇಕು ಅವಾಗ್ ಹೆಂಗಾಕ್.
ಕರೆನಪ. ಸಲ ಕೂತೀನಿ ಕ್ಲಾಸ್ದಾಗ್ ಹಚ್ಚಾರ ಎತ್ತೆ ಇಲ್ಲ ಫೋನ್.
ಹ್ಮ.
ಮನ್ನಿ ನಂಬರ್ ಒ ನಂಬರ್ ಬಂತು ನಂಬರ್ ಬಂತಲಾ ಎತ್ತೇ ಇಲ್ಲ ಅವ್ರ್ದೇ ಅಂತ.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
. ಹಾ. . ಹ್ಮ್.
ಗಾಳಿ ಉಡಿಲತದ್ಲೇ ಸಾಕಂಗ್ ಉಡಿಲತತ್ ಗಾಳಿ. ಗಿಮ್ ಗಿಮ್ ಗಿಮ್ಮು ಅಂತ ಹೊಡೀಲಾತದ್ ಗಾಳಿ.
ಎಲ್ಲಿದಿ ಎಲ್ಲಿ ಅಮೆದ ಗುಡಿ.
ಈ ನಿಂತ್ರೆ ಹಂಗೆ ಮನ್ಷ್ಯ ಇದೆ ಯಾತನ್ ನೋಡು ಆನಮುನ್ ಹೊಡೀಲಾತದ್ ಗಾಳಿ.
ಹ್ನ್ಮ್
ಈ ಕುು ಇ
ಕೊಂಡೆ ಕೆಲ ಬೇಕಾರ ನೀ ಪರದ ಬರ್ತೇಲಾ ನೀ ಬರತ್ ಏಳ ವಳ್ಳಿ ಬರ್ತಿ ವಲ್ಯವಾಗ ಭರ್ತಿ ವಲ್ಲಿ ಏ ಹೊಗಿ ಅದ ಏನತದ ಮಳೆಗೆ ಹೊಗಿ ಚೆಡ್ಡಿ ಅಂಗಿ ಬಿಚ್ಚಿ ಜ ಜಾಲ್ಕ ಮಾಡ ರೆಡ್ಡೆನ್ಸ್
ಅಲ್ಲೋ ಈಗ ಜಲ್ಕಾ ಮಾಡ್ಲತ್ತೆ
ನಮ್ ದೋಸ್ತ್ ಬಟ್ಟಿ ಕುಂಟಾನ
ಹ್ಮ್
ಮಳೆ ಬರತ್ತನ ತಗೋನೋಕತನ
ನಮ್ಮಲಿ ಬರೋತ್ ನಿಮಲಿ ಬಾ ಬಾಳ ಅಂತ ಬರ್ಲತ್ ಗಾಳಿ ಅಂಗೂಡಿಲ್ಲ ಮಾಡಿದಿ ಅದ್ ದೀಪ ದೀಪ ಹಚ್ಚಡ್ ಲ್ಲ ಬಿಡಿಯಾಗ ಅದ ಎಗರ್ಕೊಂಡು ಒ ಉಂಟದು ಆ ನಮ್ಮ ಉಂಟದ ಗಾಳಿ ಇಟ್ಟದ್ದೆ...
ಹ್ಮ್
ನಿಂತ್ತ್ರ ಮನ್ಷಿ ಹಂಗೆ ಸ್ವಲ್ಪ ಮ್ಯಾಕೆ ಎಗರಿದ್ ಅಂದ್ರೆ ಹಿಂಗೆ ಎಗರ್ ಮುಕ್ಕೆ ದಬ್ಬತ್ ನೋಡ್ ಗಾಳಿ ಹಂಗ.
ಹ್ಮ್
ನಡಿನಿ ಅಂತಂತಂದುದಡ ಆಯ್ತು...
ಏನ ಬೈ ತಗೋಗಬೇಕಕ್ ಬೈ ತಗೊಂಡ ಆಯ್ತ ಎತ್ತಿ ಬಿಡ್ತಾ ಇಕಡಿ.
ಬೈಕ್ ತೊಗೊಂಡ್ ಹೋಗೋದೇ ಆಗಲ್ಲ ಬುಲ್ತಾರ ಅವ್ರರು ಎಲ್ಲರ ಹಿಂಗ ಅಡ್ಡ ಹೊಂಟ್ರ ಅಂದ್ರ.
ಹ
ಆರ ಅವನು ಉಂಟದ ಗಾಳಿ ಏನ್ ಸ್ವಲ್ಪ ಅದ.
ಹ್ಮ ಹ್ಮ
ಯಾರ ರಾ ಹೆಣ್ಮಕ್ಳಾದ್ರ ಆಯ್ತು ಡಬ್ಬಕಿ ಬಿಡ್ತರ ಗಾಡಿ ನಿ
ಏ ಬ್ಣಿ ಮಸಾಲ ಒಂಡದ್ದ ಅಲ್ಲಿದ್ದಗೆ ಗಾಳಿ ಜಗ್ಗಿ ಬಿಟ್ಟತ್ತಪ್ಪಾ ತು ನಾನ್ ನಮ್ಮವ್ವ ಉಂಡಿದ್ವಿ ಊರಿಗೆ ಹೊಂಟಿದ್ವಿ ಇಲ್ಲಿಂತ. ಪೂರಾ ಹಿಂಗ ಇಡ್ಲಕತ್ತೆಪ ಸ್ವಲ್ಪೋತ್ ಇಲ್ಸಿ ಎಂಗ ಬಡಿದ್ವಿ.
ಹ್ಮ್ ಹ್ಮ್ ಹ ಗಾಳಿ ಗಾಳಿ ಬಾಳ ಡೇಂಜರ್ ಲೆ ಎಪ್ಪ ಗಾಳಿ ಆಯ್ತು ಮ ಮಂಜ್ ಬಿತ್ತಂದ್ರಾಯ್ತು.
ಹ್ಮ್
ಒಂದು ಆಗಳೇ ಇದು ಮಾಡ್ಲತಿದ್ದ್ಯಾ ಅದು ಅದ್ರೊಳಗ ಅದೇಲೆ ಬಂದ್ದಲ್ ಹೊಸದಾಗಿ
ಹ್ಮ್ ಹ್ಮ್
ಅದ್ ಮಾಡದಿದ್ದೆ ಅದ್ರೊಳಗ ಹೆಣ್ಮಕ್ಳು ಎಷ್ಟು ಕರೆಕ್ಟ್ ಮಾತಾಡ್ತಾರ ಗಣ ಮಕ್ಳು ನೋಡ್ಬೇಕಕ್ ನಾವು ಮಾತಾಡ್ತಿವಲ್ಲ ಅಂಗ್ ಮಾತಾಡಿದ ಬರ್ತವ ಹೆಣ್ಮಕ್ಳ ಕರೆಕ್ಟ್ ಪ್ರೊಫೆಷನಲ್ ಮಾತಾಡಿದಂಗಡ್ತರ ಆಟೈಪ್ ಬರ್ತವವ್. ಹಂಗೆ ಅಷ್ಟು ಕರೆಕ್ಟ್ ಪ್ರೊನೌನ್ಸಿಯೇಷನ್ ಕೇಳುತ್ ನಮೂವ್ ಹ ನೋಡಕೆ ಆಗಲ್ಲ ಕೇಳಕ್ ಆಗಲ್ಲ.
ಉ ಉತ್ತರ ಕರ್ನಾಟಕ ಮಾತಾಡ್ತಾರ ಲೇಪ ನಂಬಾಷ ಮಾತಡ್ತಾರ.
ಹ ಎಲ್ಲರ ಬಲ್ಲಿ ಆ ಅಕಡೆನ ಈಕಡಿನಾವ ಜಾಸ್ತಿ ಮಾಡ್ರಲ್ ಅವೇ ಬರ್ತಾವ ಮತ್
ನಂಬಲಿ ನಮ್ ಗುಡ ಬರ್ತಾರಪ್ಪಾ ಇ ನಮ್ಮಂಬಷತಾರ ಬರ್ತಾರಪ್ಪಾ ಅದ ಏನ್ ಚೆಂದೈ ಕ ಕೆಡ್ದಲ್ಲ್ದ...
ಅದೇ ಈಗ ನಾವ್ ಹೆಂಗ ಮಾತಾಡ್ತಿವ ಹಾಗೆ ಅದು ಹೆಣಮಕ್ ಮಾತಾಡ್ರ ಕರೆಕ್ಟ್ ಕೇಳುತ್ತೆ ಬ್ಯಾರ ಸೈಡ್ ಮಾತ್ ಮಾತಾಡೋದ್ರ ಎಷ್ಟು ಕರೆಕ್ಟ್ ಬರ್ತಾವ ಗೊತ್ತವ್ರು ಕನ್ನಡ ಬಳಿ ಕೆ ಮನಗಂಡ ಆವ ಅವರು ಅ ಕಡೆ ಎಲ್ಲ ಬ್ಯರೆ ಸೈಡ್ ನಮ್ವೆ ಆಡ್ತಾರೆ ಆ ಕಡೆ ಕಡೆ ಆಡ ಅಡ್ಡ ದಿಡ್ಡಿ ಅಡ್ಡಾದಿಡ್ಡಿ.
ಹ್ಮ್
ನಮಗ ಕೇಳಂಗಗೆ ಆಗಲ್ಲ ಮಾತುಗಳು ಅವರು ಕೇಳ್ಕ ಅಂತ ಎಷ್ಟರ ಮಾಡಿ ಆರಾಮ್ ಟೈಮ್... ಪಾಸಾಗುತ್ತೆ. ನಮ್ ಮುಗಿಕ್ ಅಂತ ಒಂದ್ ಎರಡ್ ಟಾಸ್ಕ್ ಮಾಡಟ್ಟಿಗೆ ಬೇಸ್ರತ್ ನೋಡ್...
ಹ್ಮ ಹ್ಮ್
ಬರೆ ಒಂದ ಅಂಗಿಯ ಅವರ ಪರಗಂಡ
ಇಂದ ಲಾಸ್ಟ್ ಎಷ್ಟದ ಹೈಯಸ್ಟ್ ಎಫೆಟ್ವಿ ಸ್ಪೀಚ್
ಯಾವುದು
ಇದರಾಗ
ಏನು ಎಷ್ಟು ಅಂದನ್ ಪ್ಪಾ
ನಮ್ಮನ್ ಚೆಕ್ ಮಾಡ್ ನೀ ಏಳು ನಿಮಿಷದ ಒಮ್ಮಲೆ ಏಳ್ ನಿಮಿಷಗೆ ಅಷ್ಟೇ ಕೊಟ್ಟನ ರಕ್ಕ ಐವತ್ತು ರೂಪಾಯಿ
ಹ್ಮ್ ಹ
ಹ್ಮ್
ಏನ್ ನಾನ್ ನೋಡೆ ಇಲ್ಲ ಅಂತ ಪರೇನ್
ಒಬ್ಬರು ಅಂಗೆ ಡಿಪೆಂಡ್ ಶಿವಾಯ ನವ್
ಮನ್ನಿ ಪ್ರಶ್ ಅಚ್ಚೆನ ಸಾಂಗಡ್ಲಿ ಅಂತ ಹೆ ಹೆ ಕೇರೆಲ್ಲಿ ಟಾಪಿಕ್ ಬಂದರಕ್ಕ ಸಾಂಗಾಡಲಿ ಅಂತೆ ಹೆ ಹೆ ಎಡ್ ಸಾವ ಕಡಿದ್ ಕಂಟಿನ್ಯೂ
ಹಾ
ಎರಡ್ ಸಾವ ಕಡೆ ಕಂಟಿನ್ಯೂ ಎರಡ್ ಸಾಂಗೂ ಹೆ
ಎರಡು ಸಾಂಗ್ ಅದಿ
ಹೆ ಹೆ ಹ
ಮಲನೂ ಬಂದ್ ನೀನ
ಮತ್ತೇನ್ ಮಾಡ್ತಿ ಮಾತಡಕ್ಕೆ ಕೇಳಸಿಲ್ಲ ಅಂದ್ರೆ
ಹಾ ಹಾ ಹಾ
ಅಲ್ಲ ಆ ಆ ಆಡ್ ಬೂಡತಾನ ಕಡೆಯದು ಬರ್ಲಕರ್ ಐ ಎಲ್ಲಿಗರ್ ಒಂಟ್ರೆ ಐತ ಆಡ ಆಡೋ ಬಿಡತಾನ ಆಯ್ತ್ ಮುಗ್ ಟಾಪಿಕೆ
ಹ್ಮ ಹ್ಮ
ಮೂರು ಹಾಡು ಆಡಿದ್ರೆ ಆಯ್ತ್ ಮುಗೀತಲ್ಲೆ
ಹ್ಮ ಹ್ಮ್ ಹೇ
ಮೂರ್ ಹಾಡು ಆಡಿದ್ರೆ ಆಯ್ತು ಕಾಲ ಸಾಲ ಮುಗ್ದೆ ಹೋತ್ ಏನ್
ಗಾಡಿ ತಂದಿ ತಂದಿ ಎಷ್ಟ್ ದಿನ ಆಯ್ತು ಮಾ ಇವು ಬಂದು
ಅದ ಒಂದೇರಡ್ ತಿಂಗಳ ಅದೇ ಎರಡೇ ತಿಂಗಳು ಆಗಿರಬೇಕು.
ಎರಡ್ ತಿಂಗಳು ಅಲ್ಲಿ ಒಂದ್ ತಿಂಗಳು ರೂಬಡಿದ್ದೀನಿ.
ಹ್ಮ್ ಆಯಿಲ್ ಚೇಂಜ್ ಮಾಡ್ಸೂ
ಯ ಮಾಡ್ಸ್ಬೇಕ ಲೇ ಅಯಿಲ್ ಚೇಂಜ್ ಮಾಡ್ಬೇಕು ಚಲೋ ಇದ್ರೆ ಮಾಡ್ಸೂಲ್ಲೆ ಇಲ್ಲಾಂದ್ರೆ ಮಾಡ್ಸಬೇಡ ಚೇಂಜ್
ಮೂರ್ ತಿಂಗಳಿಗೆ ಮಾಡ್ಸ
ಅಲ್ಲ ರನ್ನಿಂಗ್ ಬಾಳ ಇದೆಲ್ಲ ಅಲ್ಲಿಲ್ಲಿ ಟ್ರಿಪ್
ಹ್ಮ್ ಹ್ಮ್ ಆ ಕಡೆ ಈ ಕಡೆ ಹೋಗಿರಿ
ಮನ್ನಿ ಟ್ರಿಪ್ಪೇ ಎರಡ್ನೂರು ಕಿಲೋಮೀಟರ್ ಯಾವಾಗದ
ಹ್ಮ ಮತ್ತ ಹ್ಮ್ ಹ್ಮ ಒಂದ್ಸತಿ ಮಾಡ್ಸಬ ಬಿಡುುವ ಯಾಕ ನೋಡಗಷ್ಟ ಚಕ್ ಮಾಡಿಷ್ಟ ಇಲ್ ನೋಡ ಹಂಗ್ ಕಟ್ಟಿಗ ಇಟ್ಟ ಎ್ದ ನೋಡ
ಅದು ಪಕ್ಕಡಲ್ಲ ಪಕ್ಕಡ ಬ ಚೆಕ್ ಮಾಡಕ್ ಪಕಡಿಲ್ಲ
ಯಾಕ್ರೆ ಆ ಈವ ಹಾಸ್ಟೆಲ್ಗ ಇಲ್ಲ ಯಾವ್ರ ಬ ಕಡೆ ಇಟ್ಟಿಲ್ಲನ
ಇಲ್ಲ ಎಲ್ಲಿ ಶಗಾಲಾಗಲ್ಲ ತಕ್ಕಡ
ನಿಮ್ಮ ದೋಸ್ತರು ಮ ಹ
ಹ್ಮ ಹೋಗದ ನಾ ನನ್ಪ ನಡ ಕರೆಕ್ಟ್ಟ ಒಂದ್ಸಲ ಹದ್ ತುಂಬ ಅಂದ ಚೆಕ್ ಮಾಡ್ಬೇಕದು ಹ
ಹೋಲ್ಸಲ್ ಚೆಕ್ ಮಾಡಿದೆ ಅಂದ್ರರು ಗೊತ್ತಾಗತ ಇಂಗ
ಮಲ್ಲ ನಾರ್ಮಲ್
ನಾರ್ಮಲ್ ಗೊತ್ತಾಗತ್ ನೀ ಮುಟ್ಟಿದ್್ರೂಪಲೆ ಜಗ್ಗಿ ಇದಾಗಿತ್ತ ಕರ್ಗ ಅಂದ್ರ
ಹ್ಮ್
ಕೈ ಒಂದ್ ಟೈಪ್ ಇದ್ರಗಪ್ಲೆ ಆತದ್ರ ಎಲ್ಲ ಒ ನಾರ್ಮಲ್ ಇತ್ತ ಅಂದ್ರೆೆ ನಡಿತದ ನೊಂದು ತಿಂಗಳು
ಸ ಸಫರೆ ಸನಪುರ ಆಯಲ್ಲ
ಹಾ ಸೌ ನೋಡಿದ್ರೆ ಗೊತ್ತಾಗಬಿಡ ಪ್ಲೇ ಆಲ್ಮೋಸ್ಟ್ ಐಲ್್ದ
ಹ್ಮ್ ಹ್ಮ್
ಹೋಗಿದ್ದು ಹೋಲಾರ್ದು ಗೊತ್ತಾಗ್ತದೆ
ಹ್ಮ್ ಹ್ಮ್ ಅಲ್ಲ ಆಯಿಲ್ ಕಮ್ಮ ಆದ್ರ ಹಾಕ್ಬೇಕಲ್ಲ ಅದಕ್ಕೆ ಲೆವೆಲ್ ಎಷ್ಟು ಗೊತ್ತ ಗೊತ್ತಾಗಲ್ಲ
ಅಲ ಕಿ ಹಿಂಗ ಇಟ್ಟು ನೋಡ್ಬೇಕು ಕಟ್ಟಿಗೆ ಸ್ವಲ್ಪ್ ಜಾಸ್ತಿ ತಳಗ ಹತ್ಲತಿತ್ತಂದ್ರ
ಹ್ಮ್
ವಪ ಚೇತಂದ್ರ ಅದಕ್ಕನ ಪುರಕಿ ಇತ್ತಂತಂದ್ರೆ
ಹ್ಮ್ ಅದೇನ್ ಕೆಲ್ಸ ಏನಿಲ್ಲ ಜಾಸ್ತಿ ಸೊಪ ಚೈನ್ ಬ ಬಕ್ ಚೈನ್ಏ ಏನನ್ಾಗಿದೆನ್ನ ಚೈನ್ ಒಂದಿಷ್ಟ ಆ ಇಲ್ಲಿ ಚೆಂದಂದ ಎಷ್ಟು
ಅಲ್ಲ ಹೋಗರು ತ್ತೇ ನೀ ಏನ್ ಹೋಗಲ್ಲಲ್ಲಿ ಏನ್ ಕ್ಾ ಹೋಗಲ್ಲ ನೀಗೇನು ಹ್ಮ್ ಮಾಡ್ಸದ್ ಮಾಡ್ಸ ಇಡೋದು ಅರ್ಜೆಂಟಿನ್ ಮತ್ತೆ ಎಲ್ಲಿ ೋದ ನಿಂದ ಹೊಡ್ದ ಗಾಡಿ
ಈಗ ಈಗ ಹೋಗಲಿ ಈಗ ಆಯ್ತ ನೋಡ್ಬ ಕ್ಷಣ ಬರ್ತನ ನಂಬಲ್ ಪ್ಲೇಟ್ ಅಕ್ಷಣ ಬಂದು ಒಂದ್ಸಲ ತೊಳಸನ ಗಾಡಿ ತೊಳಸಿ ಆಯ್ತು ನಮ್ ದೋಸ್ ಮ ಮುಂದೆ ಬಿಿಡನ ಕಡೆ ಹೋಗಿ ಮನ್ಯಾಗ ಇಾರ ಒಂದ ಅದೇ ಮಳಿ ಪಳಿ ರತ್ರಲ್ಲಿ ಆಯ್ತಾ ಇಲ್ಲ ಸುಡನ ಕಡೆ
ಅಲ್ಲ ನಿಮ್ಮ ಅಪ್ಪ ಕೇಳಿಲ್ಲಾನ ರೊಕ್ಕ ಪೆಟ್ರೋಲ್ ಕೆ ಹೆಂಗ್ ಮಾಡ್ದ ಏನ್ ಮಾಡ ಮಲ್ಲಿ ಗಾಡಿಗೆ ಅಂತ ಕೇಳಿಲ್ಲದೇ
ಇಲ್ಲ ಮಣಿ ಒಂದ್ ಎರಡ್ ಸಾವಿಕ್ಕ್ದ ಒಂದ್ ಅಷ್ಟ್ಾತಿಗ ಹಾಕಿ ಎರಡ್ ಸಾವಿರಕಿಂತ ಎರಡ್ ಸಾವಿರದ ಖರ್ಚಾಗ ಎಲಲ್ಲಿ ಗೊತ್ತಿಲ್ಲ ಒಂದು ಎಂಟುನೂರು ಎಂ ಎಂಟನೂರು ರೂಪಾಯಿ ಕಟ್ನಿಸ ಇದು ಇನ್ ಇನ್ಸೂರೆನ್ಸ್ ಘಟನೆ ಬೇಕದ
ಹಾ ಹಾ
ಉಳಗಿದ್ದು ಅಲ್ಲಿ ಲ್ಲಿ ಕರ್ಸರ ಅದಕ್ಕೆ ಅದ ಅದ್ರಕ್ಕ ಅಂತ ಕೂಡ ನೋಪನ್ನ
ಹ್ಮ್
ಮತ್ತೆ ಮೊದಸಾಲಕ್ಕಿಂತ ಮೊದಸಲ ಐದನ ರೂಪಾಯಿ ಕಿಂತ ನಾನೇ ಕೇಳಕ್ ಹೋಗಿಲ್ಲ ಒಂದ್ಸಲ ಕೇಳಿದ್ದೆ ಕ್ಕ ಅರಕ್ಕ ಕೇಳ್ದ ಎಲ್ಲ ಕಮ್ಮದವಂತಂದ
ಹಾ
ಹಾಕ ತಗೊಂತಂದ
ಹಾ